ಹಲೋ ಏನ್ ಮಳಗತಿಪ ಆರಾಮ
ಹಾ ಆರಾಮ್ ನೋಡಪ್ಪಾ ನೀ ಆರಾಮ
ಆರಾಮ್ ನೋಡಪ ನಾನ ್ಮ ಹಲೋ
ಎಲ್ಲಿಿದ್ದ
ಹ ಇಲ್ಲೇ ಇದ್ದ ನೋಡು ಇದು ಸ್ವಲ್ಪ ಬಿಜಾಪುರವಂತೆ
ನಿಜಪ್ರಿಯ ಹಾಕ ಹೋಗಿ ಅಲ್ಲಿ ಅಲ್ಲಿೇನ್ ಕೆಲ್ಸ
ಹ ಇಲ್ಲಿ ಸ್ವಲ್ಪ ನಮಂದು ಒಂದು ಕೋಚಿಂಗ್ ಇತ್ತು ಅದಕ್ಕೆ ಬಂದಿದ್ದ್ಯಾ
ಹೌದಾ
ಹ್ಮ್
ಹ್ಮ ಮತ್ತೇಏನ್ ಮಾಡಕಂತ ಆರಾಮಲ್ಲ ಊಟ
ಹನ್ನಂದು ಊಟ ಆಯ್ತಾ
ನಮ್ದು ಆಯ್ತ ನೋಡಪ್ಪ ಇಲ್ಲ ಆಸ್ಲಾಗಿದ್ದೆ ಊಟ ಆಯ್ತು ನಮ್ಮಕ್ ಅಕ್ಕ ಮಾಡಿದ್ಲು ಅ ಮಾತಾಡ ಅನ್ಕೊತಿದ್ದ
ಹೌದಾ
ಹ್ಮ್
ಹ್ಮ್ ಏನಗತ್ ಏನ್ನ್ಗತ್ತಾರಪ್ಪಾ ನಿಮ್ಮ ನಿಮ್ಮಕ್ಕ ಅವರು ಆರಾಮರ ಅಂತೆಲ್ಲಾರ
ಹ್ಞೂ ಆರಾಮ ಇದಾರ ಏನು ಮಾಡಕೊಂತ ಏನಿಲ್ಲ ಫೋನ್ ಹತ್ತ ಅಚ್ಚ ಹೊಲ್ಲಿ ಹಂಗ ಅಂತ ಹೇಳಕ್ ಕುಂತಿದ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಅದಕ್ಕೆ ರಿಚಾರ್ಜ್ ಇದ್ದಿದ್ದಲ್ಲ ಎರಡ್ ಮೂರ್ ದಿವ ಒಂದು ಹದ್ನೈದು ದಿವ್ಸ ಆಯ್ತು ನಿನ್ನೆ ರಿಚಾರ್ಜ್ ಮಾಡ್ಕೊಂಡು ಅಲ್ಲಿನ ಹಂಗಂತಂದ
ಹ್ಮ್ ಹ್ಮ್ ಹ್ಮ್
ಹ
ನಿಮ್ಮ ಅಕ್ಕ ನಿಮ್ಮ್ ಬಾವ ಅವ್ರ ಹೆಂಗಾರಂತಪ್ಪಾ ಆರಾಮ ಮಾಡಲ್ಲ ಅಂತೆಲ್ಲ
ಅಮ್ಮ ಇದ್ದಾರ ನಮ್ಮ ಬಾವರ ನಮ್ಮ ಅಕ್ಕೋರ
ಅದ ಏನ್ ನಿಮ ತಂಗಿಿತ ಕ್ಲಿಯರ್ ಯ್ತಿಲ್ಲ
ಹಾ ಕ್ಲಿಯರ್ ಆಯ್ತ ಕ್ಲಿಯರ್ ಆಯ್ತ ಎಲ್ಲ ಹ್ಮ್ ಆತಾನೇ ಮಾಡಕೊಂತನ್ ಆತ ನಮ್ಮಮ್ಮಗ ಕ್ಲಿಯರ್ ಆಯ್ತದ
ಹೌದಾ
ಹ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲ ಅವನಿಗೆ
ಇಾ ಅದೇ ಹೇಳಿ ಇನ್ನೊಂದ್ಸತಿ ಏನನು ಆತರ ಇತ್ತ ಅಂದ್ರೆ ಮತ್ತ ಸೀದಾ ಎಫ್ ಐ ಆರ್ ಮಾಡ್ತೀವಿ ಆತರ ಅ ಹೇಳಿದ್ರು
ಹ್ಮ್ ಹ್ಮ್ ಹ್ಮ್
ಹ್ಮ್ ಮಂದೆ ಏನ ಆಾಗತ್ತ ಅಂದ ಗೊತ್ತಿಲ್ಲ ಏನೊಂದ್ಸತಿ ಈ ತರ ಐ ಡಿ ಮಾಡಿ ಈ ತರ ಐಡಿಯಾ ಮಾಡಿ ಸತಾಯಸಿದ್ರ ಮತ್ತೆ ಮುಂದೆ ಏನಾಗತ್ತ ಗೊತ್ತಿಲ್ಲ ಅಂತ ಹೇಳೀವಿ
ಹೌದಾ
ಹ
ಹ್ಮ್ ಹ್ಮ್ ಹ್ಮ್ ಮತ್ತೆ ನಿನ್ ತಂಗಿ ಹಚ್ಚಿದ್ಲ ಏನ್ ಫೋನ್ ಸರ್ ರು
ಹ್ಮ್ ಸರ್ರು ಹಚಿತ್ರ ರೀ ಸರ್ರು ಮೇಡಮ್ ನಮ ಹ್ಮ್ ಜಗ್ಗಿ ಮಾತಾಡ್ತಾಳ್ರಿ ನಮ ಸ್ವಲ್ಪ ಮೇಡಂ
ಹೌದಾ
ಹ್ಮ್
ಯಾರ್ದು ಬಡ್ಡೆ ಇಟ್ಟಿದಾರಲ್ಲಾ ಇವತ್ತು ಯಾರು ಇರುತ್ತ ಬಡ್ಡೆ
ಹಾ ಸರ್ನವರ ತಗ ಅತ್ತಿ ಯಾರು
ಅವರ ಅತ್ತಿಗೆ ನ
ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನೀವ್ ಹೋಗಿದ್ರೆ ಬರ್ಡೆಗೆ
ಹ್ಮ ಹೋಗಿದ್ದೇ ನಾ ಕರ್ತಿದ್ದು ತಂಗಿ ಅಲ್ವಾ ಮತ್ತೆ ಕರಿತಾಳೆ ಯಾರ ಇದಿದ್ದಲ್ಲ ಹೋಗಿ ಬರೋಣ ಅಣ್ಣಾ ಅಂತ ಹೇಳಿದ್ದು
ಹ್ಮ್ ಹ್ಮ್
ಹ್ಮ ಸರಿ ಉವಾ ಬಾರತ ಅಂತ ಅಂದೆ ನಾನು ಕಾಲೇಜ್ ಮಿಷನ್ ಹೋಗಿದೀವಿ ಹ್ಮ್ ಸಾಯಂಕಾಲ ನಾನು ನಮ್ ದೋಸ್ತು ಹೋಗಿದ್ವಿ
ಎಲ್ಲಿ
ಎಲ್ಲ ಶಾಪುರ್ ಅಲ್ಲಿ ಎಲ್ಲ ಶಾಪುರ್ ಅಲ್ಲಿ ಪಾಪುಲರ್ ಬೇಕ್ರಿ ಅಂತ
ಹ್ಮ್ ಹ್ಮ್ ಹ್ಮ್
ಅದೆರಲ್ಲಿ ಕಮನ್ಲ್ಲಿ ಬರ್ತಲ್ಲೆ ಅಲ್ಲಿ ಹೋಗಿದ್ದು ನನಗೂ ಗೊತ್ತಿದ್ದಲ್ಲ ನಮ್ ದೋಸ್ತಾಗ ಗೊತ್ತಿತ್ತು ಅಲ್ಲಿ ಅಲ್ಲಿ ಚೆನ್ನಾಗಿದೆ ಅಣ್ಣನ್ ಬರ್ಡ ಎಲ್ಲ ಮಾಡಿದ್ವಿ ಹಂಗಂತ ಹೇಳ ಅದಕ್ಕೆಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಏನ್ ನಿಮ್ ತಂಗಿ ಟಾಪರ್ ಬಂದಳಂತ ಕ ಕಾಲೇಜ್ ಅ ಪಲ್ಲ
ಹ್ಮ್ ಟಾಪರ್ ಬಂದಾರ ಎಲ್ಲ ಹಾಕಿನ ಫಸ್ಟ್ ರ್ಯಾಂಕ್ ಹ್ಮ್
ಅ
ಪ್ಪಾ ಅವ್ರದ್ದೇ ಇನ್ ಚಲೋ ಹಷಾರ ಅದ ಅಂದ್ರ ಅವ್ರು
ಹ್ಞೂ ಹುಷಾರದಾರೀ ಎಲ್ಲ ಸೈನ್ಸ್ ಅಲ್ಲ ಸೈನ್ಸ್ ಇಂಗ್ಲೀಷ್ ಮೇಡಂ
ಹಾ ಹಾ ಹಾ ಅದಕ್ಕೆ ಅಂತೇನೆ
ಹ್ಮ್
ಹ್ಮ್ ಮತ್ತೆ ನಿಮ್ದ್ ಎಷ್ಟ ಆಯ್ತು ಎಷ್ಟಿಲ್ಲ ರಿಸಲ್ಟ್
ಅ ನಮ್ದು ಕ್ಲಿಯರ್ ಆಗಿದೆ ಸಿಕ್ಸ್ಟಿ ಏ ಗತ್ತ ಇ ನಂದು
ಹ್ಮ್ ಪಾಡ ಎಲ್ಲ ಬಿಡ ಮತ್ತ ಏನ್ ಮಾಡ್ತಾರ
ಅದೇ ನರ್ಸಿಂಗ್ದ ಜೀವನ ಹಂಗಗೆ ಹ್ಮ್ ಕ್ಲಿಯರ್ ನರ್ಸಿಂಗ್ ಎಷ್ಟು ನಂದು ಒಂದು ಇದು ಅಂದ್ರೆ ಒಂದ ಕ್ಲಿಯರ್ ಆಗಿತ್ತು ಇನ್ನ ಮೂರು ಬ್ಯಾಕ್ ಆಗಿದ್ದು
ಹ್ಮ್ ಹ್ಮ್ ಹ್ಮ್
ಕೆ ರಿವ್ಯಾಲ್ಯೂವೆಷನ್ ಹಾಕಿದೆ ಅದ್ರಲ್ಲೆಲ್ಲಾ ಕ್ಲಿಯರ್ ಆಯ್ತ ನಂದು.
ಹೌದ ಅಂದ್ರ ಲಕ್ಕ ಬಿಡು ನಿಮ್ದೇ ರಿವ್ಯಾಲ್ಯೂಯೇಷನ್ ಬಂದ್
ಏ ಯ ಪುಣ್ಯ ರೀ ನಮ್ದು ಇಲ್ಲಾಂದ್ರೆ ಮತ್ತೆ ಕಟ್ಟಿ ಬರಿಬೇಕಿತ್ತು.
ಇಪ್ಪರ್ಗೆ ಮುನ್ನೂರ ಐವತ್ತು ನಾಕನೂರು ರೂಪಾಯಿ ಕಟ್ಟಿ ಯಾರ್ ಬರಿತಾರೆ.
ಏ ಮತ್ತೆ ಡಬಲ್ ಡಬಲ್ ಓದಂಗ.
ಹ್ಮ್ ಮತ್ತ.
ಟೈಮ್ ಎಷ್ಟು ಹ್ಮ್ ಅದ ಟೈಮ್ ಎಷ್ಟು ಮತ್ತೆ. ಸೆಕೆಂಡ್ ಇಯರ್ ಹಂಗೆ ಕಂಟಿನ್ಯೂ ಮಾಡ್ಬೇಕು ಎಲ್ಲಾ. ಹಾ ಡಬಲ್ ಡಬಲ್ ಆಗ್ತಿದ್ವು.
ತಿ
ಹ್ಮ ಹೈರಾಣಿತ್ತದ ಬಾಳ ಡೇಂಜರ್ ಇತ್ತವ್ ಏನ್ ಮಾಡ್ತರಿ ಮ ಹೆಂಗ ಕ್ಲಿಯರ್ ಆಯತ ಎಷ್ಟ ಆಲಿ ಬರ್ದೀವ್ರೀ ಬಾಳ ಬರ್ ಬಾಳ ಅಂದ್ರ ಬಾಳ ಬರ್ದಿನಿ.
ಹ್ಮ್
ಅಟೆಂಟ್ ಮಸ್ತ್ ಚಲೋಕ್ ರಿಸಲ್ಟ್ನ್ ಆಗತ್ತಪ್ಪಾ ಹಂಗಂತ ಮಾಡಿದ್ವಿ ಅದ್ ನೋಡಿದ್ರ ಈ ಈ ತರ ಹೇಳಿದ್ರ ನಮ ಸೀನಿಯರ್ಸ್ ಎಲ್ಲಾರ ಎಷ್ಟ ಬರ್ದ್ರೋಡು. ನ್ ಎಷ್ಟು ಓನಾಗ ಬರದ್ರು ಎಷ್ಟು ಬರ್ದ್ ಕೂಡ ನಿನ್ ಹಣೆಬರ ನಿನ್ ಹಣೆಬರ ಇದ್ದಂಗೆ ಬರತ ಅಂತಂದ್ರು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಫಸ್ಟ್ ಅಟೆಂಪ್ಟ ಗೊತ್ತಾ ಗ ಚೆಕ್ ಮಾಡಿದಾಗ ಹೌದಪ್ಪಾ ಸೀನಿಯರ್ ಹೇಳಿದ ತೋಳ್ರ. ಇದ ಅದ ಹಣೆ ಬರ ಇದ್ದೊರ್ದ ಬರ್ತ ಹಂಗಂತಂದ್ರ. ಅವಾಗ ಗೊತ್ತಾಯ್ತು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಎಲ್ಲಿದ್ದು ಎಕ್ಸಾಮ್ ನಿಮ್ಮು.
ಯಾದಗಿರಿ ಮೆಡಿಕಲ್ ಕಾಲೇಜ.
ಯಾದಗಿರಿ ಮೆಡಿಕಲ್ ಕಾಲೇಜಾ ಹ್ಮ್ ಹ್ಮ್ ಹ್ಮ್ ಏನ್ ಫುಲ್ ಸ್ಟ್ರಿಕ್ಕಿರ್ತದ ಹೆಂಗೆ.
ಐ ಬಾಳಷ್ಟಿಕ್ಕ ರೀ.
ಹ್ಮ್
ಇಕಡೆ ಹಿಂಗ ಅಳಗಡಕ್ಕಿಲ್ಲ ಅಳಗ್ಯಡಂಗಿಲ್ಲ ಒಟ್ಟ ಸ ಏನ್ ಇಕಡಿ ತಿರಿಗಿ ನೋಡಿದಂದ್ರೆ ಆಯ್ತು ಪೇಪರ್ ಕಸ್ಕೊಂಡ್ಬಿಡ್ತಾರ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ
ಅಂದೂರ ಪುಲ್ ಇದ ಬಿಡಿ ಅಂದ್ರ.
ಹ್ಮ ಬಾಳ ಸ್ಟ್ರಿಕ್ಟು.
ಹ್ಮ್ ಅಂದ್ರೆ ಏನ್ ನೀವು ಡೆಲಿ ಹೋಗೋದ್ ಬರೋದು ಮಾಡ್ತೀರ ಏನ ಅಲ್ಲೇ
ಇಲ್ಲ ಹ ಹೋಗೋದ್ ಬರೋ ಮಾಡ್ತೀವಿ ಮತ್ತೆ ಅಲ್ಲೆಲ್ಲಿ ರೂಮ್ ಗಿಮ ಹಿಡಿಬೇಕಂದ್ರ ಮತ್ತ ಅಲ್ಲಿ. ಅವ್ರಗನು ರೂಮ್ ಬಾಡಿಗ ಕೊಡ್ಬೇಕು ಊಟ ಎಲ್ಲ ಮತ್ತ ಒಂದ. ನಾಕ್ ಪೇಪರಿಗ ನಾಕರಿಂದ ಒಂದ್ ದಿವಸ್ ಗ್ಯಾಪ್ ಕೊಡ್ತಾರ ಐದ್ ಪೇ ಐದ್ ದಿವ್ಸ. ತದಂದ್ರ. ಮತ್ತ ಹೋಗತ್ತರಿ ಒಂದ್ ನಾ ನಾಕೈ ಸ ನಾಕ ಸಾವಿರ ಹೋಗತ್ತೆ ಮೂರ್ ಸಾವಿರ
ಅಷ್ಟ ಮೂರ್ ಸಾವಿರ ಹೆಂಗರೀ ಒಂದ್ ತಿಂಗ್ಳಿಗೆ ಮೂರ್ ಸಾವಿರ ರೂಪಾಯಿ ಅನ್ತ್ರಿ ಬಾಡಿಗಿ.
ಹ್ಮ್ಮ್ ರಿ ಬಟ್ ಆದ್ರ ಅವ್ರು ನಾವ್ ಇರ್ರ್ಬೇ ಕಂದ್ರ ಬರೆ ನಾಕೆ ದಿವ್ಸ
ಹ್ಮ್
ಮತ್ತ ಏನ ಮಾಡ್ತೀ ನಾವು ಉಳದಿದ್ದ ದುಡ್ಡೇ ಅದಕ್ಕೆ ಅವರು. ಕೊ ಜಾಸ್ತಿ ರೂಮ್ ಸಿಗೋಲ್ಲ ಅಲ್ಲಿ.
ಹೌದೌದ ಹೌದ ಹೌದು
ಹ್ಮ್ ಮತ್ ಬೇರೆ ಕಡೆ ಇ ಇಡ್ಬೇಕಂದ್ರ ಒಂದ ಒಂದ್ ದಿವ್ಸಕ್ ಏಳ್ನೂರು ರೂಪಾಯಿ ಇರುತ್ತ ಮತ್ ಮೂರ್ ಟೈಮ್. ಊಟ ಅಂದ್ರ ಮತ್ ಆಟೊ ಹೊಗಿಬರಕ್ ಆಟೋಕ ಮತ್ತ ಅಲ್ಲೇ ಐತಲ್ಲ. ನಾಕ್ ದಿವ್ಸಕಂದ್ರ ನಾ ಹ್ಮ್. ಒಂದ ದಿವ್ಸಕ ಸಾವಿರ್ ರೂಪಾಯಿ ಅಂದ್ರ ಊಟ ಗಿಟ್ ಖರ್ಚ್ ಎಲ್ಲ ಸಾವಿರ ರೂಪಾಯ ಅಂದ್ರುಗೂಡ ನಾಕ್ಐದ್ ದಿವ್ಸದ ಐದ್ ಸಾವಿರಲ್ಲೇ ಇದ್ದು.
ಅಂದ್ರೆ ನೀವು ಶಾಪುರ್ಲಿಂದ ಡೈಲಿ ಅಪ್ ಅಂಡ್ ಡೌನ್ ಮಾಡಿದ್ರಏನಾ
ಹ್ಮ್ ಬೆಳಗ್ಗೆ ಹತ್ತು ಗಂಟೆಗೆ ಎಕ್ಸಾಮ್ ಇರ್ತಿತ್ತು
ಹ್ಮ್
ಹ್ಮ್ ಅದಕ್ಕೆ ಇಲ್ಲಿಂದ ಬೆಳಿಗ್ ಎಂಟ ಗಂಟೆ ಬಿಟ್ಟು ಅ್ರೆ ಒಂಬ್ ಗಂಟೆ ಎ ಇರ್ತವಿ ಒಂಬ್ ಗಂಟೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಇ ಹತ್ ಇಪ್ಪತ್ತು ನಿಮಿಷ ಆಗುತ್ತೆ ಆಟೋದಾಗ ಹೋದ್ರೆ ಹೊರಗಡೆ ಇದದು ಮೆಡಿಕಲ್ ಕಾಲೇಜು
ಹೌದೌದು ಫುಲ್ ಹೊರಗಡೆ ಇದೆ ಅಂತ ಹೇಳದು
ಹ್ಮ್ ಅಲ್ಲಿಂದ ಆಟೋದ ಒಂದ್ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟುವುದಂದ್ರೆ ಬಿಡ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಅ ಫುಲ್ ಐರನ್್ ಬಿುಡಿ ಅಲ್ಲಿ ಮತ್ತೆ ಹೊರಗ ಕಾಲೇಜ್ ಹೋಗ್ಬೇಕು ಎಲ್ಲ ಬ
ಬಾಳ್ ಡೇಂಜರ್ ರೀ ಬಾಳ ಹರಾಣ ಅದ ಏನ್ ಮಾಡ್ತರಿ ಮತ್ತ ಹ
ಹ್ಮ್ ಸುಮ್ಮ ಒಂದ ಬೈಕ್ ತಗರಲ್ಲ ಬೈಕ್ ತಗೊಂಡ ೆತಲ್ಲ
ಈಕ್ಕ ತಗಾಗಂದ್ರ ಇಲ್ಲಿ ಕಾಲೇಜ್ ಫೀಸ್ ಕಟ್ಟಾಕ್ ಆಗ್ತಿಲ್ರಿ ಇಪ್ಪತ್ ಸಾವರ ರೂಪಾಯಿ ಕಾಲೇಜ್ ಫೀಸ್ ಿದ್ದ
ಹ
ಮತ್ತ ಬೈಕ್ ಎಲ್ಲಿ ತಗೋಬೇಕ ಎಲ್ಲಿ ಡ್ಯೂಟಿ ಇಲ್ಲ ಏನಿಲ್ಲ ಇವಾಗ ಹೋಗ್ತಿಲ್ಲ ಮತ್ತ ಡೈಲಿ ಬೈಕಗ ನಾವು ಪಡ್ರಲ್ ಹಾಕ್ಸ್ಬೇಕು ತಗೋಬೇಕು ಯಾಕಂದ್ರೆ ಇವಾಗ ಸೆಕೆಂಡ್ ಹ್ಯಾಂಡ್ ತಗೋಬೇಕು ಆದ್ರೆ ಬಟ್ ಇವಾಗ ಸೆಕೆಂಡ್ ಹ್ಯಾಂಡ್ ತಗೋಕ್ಷ್ಟ ಅಮೌಂಟ್ ಅಂದಿಲ್ಲಲ್ಲಾ
ಹೌದು ಸೆಕೆಂಡ್ ಹ್ಯಾಂಡ ಏನಿಲ್ಲ ಅಂದ್ರೆ ಒಂದ್ ಮೂವತ್ ನಲ್ಕಕ್ ಸಾವರನ ಬೇಕು
ಹ್ಮ್ ಮೂವತ್ ನಲ್ಕು ಸಾವಿರ ರೂಪಾಯಿ ಬತ್ತೆ
ಹ್ಮ್
ಹ್ಮ್ ಹ್ಮ್ ಅದ್ ಸಲ ಎಲ್ಲಿ ಎರಡುವಂತ
ಇಲ್ಲಿ ಕೂಡ ಮುಂದೆ ಒನ್ಸ ಇಲ್ಲಿಗ ಆದ್ರರು ಚೆನ್ನಾಗ ಏನ ಕಾಲರ್ಶಿಪ್ ಡ್ಯೂಟಿ ಗ್ಯೂಟಿ ಹೋದ್ರ ಅಂದ್ರೆ ತಗೊೊಳ್ಳಿ ಒಂದ
ಹ್ಮ ಅದ ಅದಕ್ಕೆ ಅದೇ ಪ್ಲಾನ್ ಐತಿ
ಹ್ಮ
ಹ
ಮತ್ತೆ ಏನ್ ನಡೀತಿದೆ ಸಮಾಚಾರ ಏನಿಲ್ಲ ಊರ್ ಕಡೆ ಊರಿಗೆ ಹೋಗ
ಅವ ಎಲ್ಲಾ ಊರಿಗೇನು ಹೋಗಲ್ಲ ಎಲ್ಲ ಕಾಲೇಜಿದ್ದು ಎಲ್ಲಿ ಊರಿಗೆ ಹೋಗ್ತೀವಿ ಊರಿಗೆಗ್ ಹೋದ್ರೆ ಮತ್ತತ್ ಅಲ್ಲಿ ಕೆಲ್ಸ ಅದು ಕೆಲ್ಸ ಕೆಲಸ ಅಂತೇಳಿ ಅಲ್ಲಿ ಇಟ್ಕೊಂಡ್ಬಿಡ್ತಾರ ಮದ್ ಬಿಡಲ್ಲ ನಾಳೆ ಹೋಗೋ ಇವತ್ತು ಹೋಗ ಮಾಡಿದೋಗಂತಾರ ಅವರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಅ ತಲೆಯಲ್ಲಿ ಹೋಗೋದು ಹೋಗಿಲ್ಲ
ಹ್ಮ್ ನಿಮ್ ತಮ್ಮಗ ನಿಮ ನಿಮ್ ತಂಗಿ ಅಡ್ಮಿಷನ್ ಮಾಡಿದ್ರಾ ಯಾವ್ದೋ ಪ್ಯಾರಾಮೆಡಿಕಲ್ ಮಾಡ
ಅದು ಅಣ ನಮ್ ಪ್ಯಾರಾಮೆಡಿಕಲ್ ಮುಗುದಿದೆ ಅದು ಅದೇ ಅಪ್ಪ ಕೇಳಿದೆ ನಮ್ ನಮ್ ಡ್ಯಾಡಿಗೆ ಅದ ಮಾಡಸ ಏನ್ ಮಾಡೋ ಅಂತ ಈಗ ಮಾಡ್ಸ್ಬೇಕಂದ್ರೆ ಅಮೌಂಟ್ ಇಲ್ಲಪ್ಪ ಅದೇ ಮೂವತ್ ನಲ್ವ ಸಾವಿರ ರೂಪಾಯಿ ಕರ್ಸ ಬತನವ ಪ್ರೈವೇಟ್ ಅಮೌಂಟ್ ಎಲ್ಲ ನೋಡಮ್ಮ ಇಲ್ಲೇ ಸ್ಟಾಪ್ ಮಾಡ್ಸ ಬಿಡಮ್ಮ ಮತ್ತೆ ಅಲ್ಲಿ ಹೇಳಕತ್ತದ ಅದಕ್ಕೆ ಆಯ್ತು ನೋಡಮ್ಮ ಅಂತೇಿ ನಾನು ಇವಾಗ ಎಲ್ಲಿ ಇಲ್ಲ ಅಂತ ಕಾಲೇಜ್ಲ್ಲ ಆ ಕಡೆ ಇದಾವ ಹೊರಗಡೆ ಧಾರವಾಡ ರಾಯಚೂರು ಆ ಕಡೆ ಇದಾವ ಅದು ಸಲ್ಯಾಗೆ.
ಇಲ್ಲೋ ಹೆಂಗ. ಅ ಅಂದ್ರ ನಿಮ್ ಮನ್ಯಗನು ಪಾಪ ನಿನುಗ್ನು ಓದುಸ್ತಬೇಕ್ ನಿನ್ ತಮ್ಮಗ ನಿನ್ ತಂಗಿ ಒಂದರೆ ಜಗ್ಗಿ ಅದ. ಹ್ಮ್ ಜಗ್ಗಿ ಇದೆ ಪಾಪ.
ಹ್ಮ್ ಒಂದ್ ನಮ ತಮ್ಮಂದ್ ಹೆಂಗನ ಕಾಲೇಜು ಇದು ಆಗಿದೆ ಗೌರ್ಮೆಂಟ್ ಆಗಿದೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದು ಮುರಾಜಿ ಐತೆ ಅವಂದು.
ಮೂರಾರ್ಜಿ ಅಂದ್ರ ನಡೀತಲ್ಲ ಅವಂದ ಆರಾಮ್ ಪಿಯುಸಿ ತನ.
ಹ್ಮ್ ಈ ವರ್ಷೆ ಮುರಾರ್ಜಿ ಆತ ಲಾಸ್ಟ್ ಇದು ಲಾಸ್ಟ್ ವರ್ಷ ಅವಂದು. ಟೆಂತ ಹ್ಮ ನಮ್ ತಂಗಿದ ಪಿ ಯು ಸಿ ಐತಿ. ಹತ್ತ ಸಾವ್ರ ಆದ ಅವ್ರದೊಂದು ಹದ್ ಹದ್ನೈದ ಎನ ಹನ್ನೆರಡ ಸಾವ್ರ ಆದ ಅವ್ರ ಫೀಸು.
ಹೌದಪ ಇನ್ನ ಸರಿ ತೋಪ ಅಂದ್ರ.
ಹ ಸರಿ ತೋ ಫೋನ್ ಬರಾಕತ್.
ಹಾ ಸರಿ
ಹಾ